ಹ್ಮ್ ಹೇಳ ಏನ್ ಹೇಳಕತ್ತಿದರ ಅವಲ್ಲೇ ಯಾವಂದ ತಲೆತಿಲಗತ್ತ ಬಿಡಯವ್ವ ಆಕಡೆ
ಯಾಕ ನನ್ನ ನಾಗ್ಯವೇನು
ಆಯ್ತು ಬಿಡು ನಂಗ ಹಚ್ಚದಂಗೈತೆ ನೀನು ತಲೆ ಕೆಡಿಸ್ಕೊಬೇಡ ನಿಂದ ನಾ ಕ್ಲಿಯರ್ ಮಾಡಿಕೊಂಡೀತೀನಿ ತಕೊ ನೀನು ತಲೆ ಕೆಡಿಸ್ಕೊಬೇಡ
ಸರಿ ಆಯ್ತು ನಿಂಬಲ್ಲೆ ಇಡ್ತೀನ ಚಲ್ತಾನ
ಹ್ಮ್ ನಿಂಗೇನು ಕ್ಲಿಯರ್ ಮಾಡಿಕೊಟ್ರೆ ಸಾಕ ಯಕಿಲ್ಲ ನಾ ಮಾಡ್ಕೊಡ್ತೇನೆ ಮೊನ್ನೆ ನಾನೇ ಮಾಡ್ಕೊಡ್ಟ್ಟೀನಿ ನಿನ್ಗ್ ಎರಡು ಮೂರು
ಮೂರು ಇಲ್ಲ ಎರಡು
ಹ್ಮ್ ತಂದು ಈಡು ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ ನಿಂಗ್
ಹ್ಮ್
ಹ್ಮ್
ಮತ್ತೆ ವಾಸು
ಮೊಬೈಲ್ ಈ ಇಲ್ಲ ಇಲ್ಲ ಇಲ್ಲ ಆಗ್ಯದ ಮೇಡಮ್ ಮಾಡ್ಸಯರ ಇವರ್ದ್ ಅಂಜ್ಕಿ ಇಲ್ರಪಾ ಸ್ಕೂಲ್ನಿಗೆ ಸ್ಕೂಲ್ ಮಿಸ್ ಇರಲ್ಲ. ಇವರದ ಪೂರಾ ಅಪ್ಡೇಟ್ ತಗೋತಿರ್ತಾರ ಅವ್ರ ಸ್ಕೂಲೆ. ಇವ್ರ ಇವ್ರ್ದ ಈ ಮಿಸ್ಸಿಂದ್ ಏನ್ ತಲೆಕೆಡಸ್ಕೊಲ.
ಹಾ
ಹ್ಮ್ ಅವ್ರ್ ಸೀದಾ ಹೋಗಿ ನಿಮ್ ಕಾಕಾಗೆೇಳ್ತಾರ ಅವರ ರೊಟ್ಟಿ ಮಾಡಿಲ್ರಿಪಾ ಪಲ್ಯ ಮಾಡಿದೆ ಈಗ. ಅನ್ನ ಪಾಳ್ಯ ಹಾಕ್ತನಿ ಹ್ಮು ಆಯ್ತ್ ಹಂಗೆ ರೊಟ್ಟಿ ಬಡದ್ ಬಿಡ್ತೀನಿ ನಾನೆ ಮಾಡ್ತೀನ್ ತಗೋ ನಾಕ್
ಅಯ್ ಬ್ಯಾಡಾ ನಾ ಮಾಡ್ತೇನ್.
ನಿಮಗುನು ಬೇಕೇನು.
ಇಲ್ಲಪಾ ಯಾರಿಗಿಲ್ಲ ಹೋಗ್ ಒಬ್ಬಕ್ಕಿಗ ನಾ ಮಾಡ್ತನ್.
ನಾಕ್ ರೊಟ್ಟಿ ಮಾಡ್ತೀನಿ ಅಂತ ಒಯ್ಯಕತರೀಲ್ಲಿಯೇ.
ಬ್ಯಾಡನ ನಾ ಮಾಡ್ತಾಕ್ಕಿಗ್ ಯಾಡ್ ಚಪಾತಿ.
ರೊಟ್ಟಿ ಮಾಡ್ತನಿ ಅನ್ನು
ರೊಟ್ಟಿ
ಹ್ಮು ಹ್ಮು ಆಯ್ತ ಅನ್ನ ಪಲ್ಯ ಹೋಡ್ಲೆತೇನ್ ಅನ್ನ ಪಲ್ಯ ಹೊಡೆದ ಒಳ್ಳಗೇ ರೊಟ್ಟಿ ರೊಟ್ಟಿ ಮಾಡ್ತೀನಿ.
ಆಯ್ತು
ಹ್ಮ್ಮ್ ಹ್ಮ್ಮ್ ಈಗ ಒಲೈಟ್ ಸಲಕ ಸಿರೋರ್ ಹೋಗಬೇಕತ್ತ್ ಮತ್ತೆ ವಾಪಾಸ್.
ಹ್ಮ್ ಆಕಿ ಚಲೋ ಇಟ್ಕೊಂಡಾಳ್ ಅವ್ರ ಮೈದನ್ ಫೋನ್ ಹಚ್ಚಲಾಕತ್ತಾನಾ
ಅಯ್ಯೋ
ಹ
ಏನ್ ಒಂದ್ ಲೈಪ್ನ್ಯಾಗ ಏನ್ ಪೂರ ಏನ್ ಬಿಲ್ಡಿಂಗ್ ಖರೀದಿ ಮಾಡ
ಅದಕ್ ಇವತ್ತ ಹೋಯ್ತಿನ್ ಅಂದಳಕ್ಕಿ ಮತ್ತ್ ಸುಮ್ಮನೆ ಯಾಕ್ ಹೋತಿ ನಾಳೆ ಹೋಗು ವಾತಾಟೆ ನಾಡದ್ ಮದುವಿ ಮಗಸ್ಕೊಂಡು ಗಿನಿಗೇರಿಗೆ ಹೋಗಬಿಡು ವಾತಾಟೆ ಅಂದಿನ ಸುಮ್ ಕುಂತಾಳ.
ಹ್ಮು
ಅಲ್ಲಂದ್ರ ಹೊತ್ತಿನಂದಿಳ್ ಅಕ್ಕಿ ಇವತ್ತ್. ಮತ್ತ್ ಇವತ್ತ ಹೋಗಿ ಮತ್ತ್ ನಾಳಿಗಿ ಬರ್ತಾಳ ತನ್ನ ನಳೆಗೆ ಬಂದ್ ಮತ್ತ್ ಹೋಗ್ತಾಳ್ ಅಂತ ಮತ್ತ್ ಅವ್ಯಾಕ್ ಹೋಗೋದು ಬರೋದು ಮಾಡ್ತಿ ಸುಮ್ ಕುಡೋಂದಿನ ಸುಮ್ ಕೂಡ ಅಂದಿನಿ ಸುಮ್ ಕುಂತಾಳ್.
ಬ್ಯಾಸರಕಿ ಬಂದತ್ತಿ ಇಲ್ಲಿ.
ತಿರ್ಗಯಾಡೋದ್ ತಿರ್ಗಯಾಡ್ತಾಳ್ ಅಕ್ಕಿ ಹಂಗೆ.
ಕಾಯಿಪಲ್ಯಾಗ್ ಖಾಲಿ ಆಗಿದಾವ್ ಮಾರ್ಕೆಟ್ ಹೋಗಲ್ಲ
ಇವತ್ ನಾ ಹೋಗಿದ್ನ ಹೇಳ್ಬೇಕ ಇಲ್ಲ ತಂದ ಕೊಡ್ತೀದ್ನಿ ನಿಂಗ ಏನ್ ಬೇಕ್ ಕಾಯಿಪಲ್ಲೆ. ನಿಂಗ್ ಏನ್ ಬೇಕ್ ಹೇಳು ಮತ್ತ ಕಾಯಿಪಲ್ಲೇ ಬೇಕತ್ತ ನೀ ತಿನ್ನದ ಅದ ಸಬ್ಸಿ ಪಲ್ಯ ಅದೆ ಪುಂಡಿ ಪಲ್ಯ ಅದೆ ಗಡ್ಡೇ ಬೇಳೆ. ಅದಕ್ ಬಿಟ್ರದ ಹಸೆಮೆಣಸಿಕಾಯ ಬೇಕಾಗ್ತಿರ್ಬೇಕ ನಿನಗ್ ಅದಕ್ಕ ಕೊತ್ತಂಬರಿ, ಕರ್ಬೇವ ಅದಕ್ ಬಿಟ್ರ ನಿಂತೇಕ ಕಾಯಿಪಿಲ್ಲೆ ತರ್ತಿ.
ಅದೇ ಖಾಲಿ ಆಗ್ಯದ.
ಹಸಿ ಮೆನ್ಸಿಕಾಯಿ.
ಖಾಲಿ ಆಗ್ಯಾವ ಟಮೆಟೊ ಖಾಲಿ ಆಗ್ಯಾವ.
ಹ್ಮು ನಾಳಿಗ್ ಹೋಗೊನ್ ತಗೋ ನನ್ನನ್ನು ಲೈನಿಂಗ್ ಲೈನಿಂಗ್. ತಂದಿಲ್ಲ ಟೈಮ್ ಆಗಿತ್ತಲ್ಲ ಸಂಜಿಕಡಿ ಹೋಗಿವಲ್ಲ. ಸಂಜಿಕಡಿ ಹೋಗಿದ್ವಿ ಇದು ಆಗಿರ್ಲಿಲ್ಲ ಎಲ್ಲಿ ಅಲ್ಲೆ ರಶ್ ಇರ್ತದೆ ಸುಮ್ ತಗಳೋಕ್ ಆಗಲ್ಲ ಅಂದ್ಬಿಟ್ಟು ನಾ
ಕರೆಕ್ಟ್ ಮಧ್ಯಾಹ್ನದಾಗ ಹೋಗಬೇಕ್ ನೋಡ್ರ ಬಾರಾಕದ ಹೋದೆವ್ ಅಂದ್ರ ತಾಜಾ ಸಿಕ್ತಾವ್ ಬಾರಾ ಒಂದಕ್ ಹೋದೆವ್ ಅಂದ್ರ.
ಹೋಗಿ ಅಸ್ತರ್ಗಳ್ ತರ್ತನ್ ಬ್ಲೌಸ್ಗೊಳಿಗಿ.
ಹ್ಮು ಇಲ್ಲ ಕಾಯಿಪಲ್ಲೆ ಕರೆಕ್ಟ್ ಬಾರಾ, ಒಂದಕ್ ಹೋದೆವ್ ಅಂದ್ರ ತಾಜಾ ಸಿಕ್ತಾವ್.
ಹ್ಮ್ ನಾ ಈ ಒಂದ ಸೀರೆ ಕುಚಟ್ಟೋದ ಚಂದನ ಸೀರೆ ಕುಚ್ ಕಟ್ಟಿಬ ಬಿಡ್ತೇ ಅದ ಕಟ್ಟ ಮುಗಿಸಿ ಬಿಡ್ತನಿ
ಹ್ಮ್ ನಾಡ್ದ ಹೋಗಂಬತಾರ ಅದ್ಕ ಶುಕ್ರಾರ ಶನಿವಾರ ಆದ್ರ ಆಗಲ್ಲ ನಮ್ಮ ಮಾತ್ತ ಶನಿವಾರ ಆಯ್ತಾರ
ಹ್ಮ್ ಹೊಗಂತಾವಾಗ
ಹ್ಮ್ ನಿಮ ಮುಗ ಸುಮಾರ ಶನಿವಾರ ಆಯ್ತಾರ ಆದ್ರ ಆಗಲ್ಲ ನನಗ
ಹ್ಮ
ಹ್ಮ್ ಚುಕ್ಕಳ ಮನ್ಯಾಗ ಇರ್ತಾವ
ಹ್ಮ್ ಹ್ಮ್ ಸರಿ ಸರಿ ಆಯ್ತು ಅಂದ್ರೆ
ನಳೆ ಟೈಮಗ ಅ ಆದ್ರೆ ರೈಟ್ ಅಂತೀನಿ
ಹ್ಮ್
ಹ್ಮ್
ಹೋಗ್ಬರಂ ಮತ್ತೆ
ಹ್ಮ್ ನೀವ ತಗೋಬೇಕನಲ್ಲ
ಏನು ಇಲವ ನ ಮನೆಯಾಗದ ಅಮ್ಮ ಮನೆ ಹೋದಾಗ ಹೋಗೋದಿನನನೆ ತಂದ ಗ ತಂದಿಟ್ಟೋಗಿರ ಅವರು ಕಾಯಿಪಲ್ಯ ಇಲ್ಲೇ ಮುಂಜಾನೆ ಹದ್ ರೂಪಾಯ ಮುಂಜಾನೆ ಹಸಿಮೆಣಸಿನಕಾಯಿ ಇಲೇ ಮನೆಗೆ ಫ್ರೆಶ್ ಆಗಿ ಬರ್ತದಲ್ಲ ಅರಕ ಅವತ್ ಹೋದಿ ನ ನಾನು ನೀನು ಇಲ್ಲ ಆಟೆಗೆದ ಆಯ್ತು ತರ ಮಂತ
ಇದ್ರ ಇರು ಬಲಿ
ಹ್ಮ ತಗ ಮರಂತ
ಹ್ಮ್ ಅದ್ರಾಗೆ ಮುಂಜಾನೆ ಜಲ್ದಿ ಎದು ಹೋಗಬೇಕು
ಹ್ಮ್ ಏಳಕ್ಕ ಏನಿಲ್ಲ ಏಳು ಎಂಟ ಕಡೆ ಒಂಬತ್ತ ಕಡೆ ಹೋದ್ನು ಇ
ಹ್ಮ್- ಅಡ್ಗೆ ಮಾಡ್ಬೇಕವಾ ಹೇಳಾಕ
ಹ್ಮ್- ನಾಳೆ ಏನ್ ಮಾಡ್ತ ಅಡಗಿ ನಾ- ಮಾತಾಡ ನಾಳೆಗೆ ಏನ್ ಮಾಡತೆ ಅಡಗಿ
ಚಪಾತಿಯರಿ ಮಾಡ್ತಾನ ಇಲ್ಲ ಆಲಗಡೆ ಕುೂಡು ಪರಾಟ ಮಾಡಬಿಡ್ತೇನಿ.
ಹ
ಹ್ಮ
ಮಡವಾಂದ
ನ- ವಿಚಾರ ಮಾಡಿಲ್ಲ ಸದ್ಯಾಕ ಆಟ ಇಟ್ಕೊಂಡಿ ಕೆಲಯಾಗ ಮುಂಚೆ ಏನ್ ಬರ್ಬೋ ಗೊತ್ತಿಲ್ಲ ಅವ್ ಕರ ಹೇಳ. ಈಗ ಏನ್ ಮಾಡ್ತೀನಿ ಅದೇ ಮಯ್ಬೇಕ ಅವರು- ಹ್ಮ್- ಅವ್ರ್ ಹೇಳದ ಕೇಳದಗನಿ ನಾ ಹೇಳದಗೆ ಕಳ್ಬ್ರಿ ಹ್ಮ್- ರೋಡ್ಸ್ ಚೇಂಜ್ ಮಾಡಿ -ನೀ
ಯಾವಾಗ ಇಲ್ಲಿಂದ
ಈ -ಸಾಲ ಚಾವ ಅದ ಅದದು ನಂದೇ ರೂಲ್ಸ್ ನ -ಏನ್ ಮಾಡ್ತೀ ಅದೇ ಮಯ್ಬೇಕು ವಳ್ಳದ ಉೂಪ ಸೋಭಂ
ಗುಣಾನ
ಹ್ಮ್
ಸಾಹ -ಅ -ಕತ -ಅ- ಹ್ಮ್ ಹ್ಮ್
ಕಣಣ
ತನ್ನಂದಲಿ ಗೂಗಳು ಎತ್ತ ಪೊಬೇಕಕ್ಕು
ಮ್ಯಾಲಗಳಲ್ಲ.
ಹ್ಮ್
ಈಗಕ -ನ್ -ಆಪೀಸ್ ಚಲೋ ಅದ ಇನ್ನೊ
ಇಲ್ಲ ಈ ತಿಂಗಳು ಸ್ಟಾಪ್ ಮಾಡಳಕಿ
ಯಾಕುವ ಹುಡ್ಡ ಅದ ಯಾವ ಬೇಕಾವ ತಗೋಬೋದ
ಅದಾಕೆ ಇಷ್ಟ ಅದ ಬೇಕಂದ್ರೆ ಮಾಡಬುದು ಬೇಡಂದ್ರೆ ಬಿಡ್ಬಹುದು.
ಹೌದು -ಹ -ಮತ್ತೊಂದ್ ತಿಂಗಳಾಗದು ಕೊಡ್ತಾರನೋರು ಅವರು
ಹ್ಮ್ -ಹೇಳ ಹೇಳಕಿ ಎಕ್ಸಾಮ್ ದಸ ನಐ ತಿಂಗ್ ಮಾಡಲ್ ಡ್ಯೂಟಿ ಐತೆ.
ಹ್ಮ್
ಈ- ತಿಂಗ ಮುಗದ್ಮೇಲ್ ಮಾಡ್ತಾಳ
ಪೇಮೆಂಟ್ನು ಕಟ್ಟದ್ರದದು
ಪೇಮೆಂಟ್ ಅದು ಮಾಡಂಗದ ಕೆಲಸ ಮಾಡಿದ್ರೆಷ್ಟೇ ಪೇಮೆಂಟ್ಲ್ಸ ಮಾಡಿಲ್ಲ ಅಂದ್ರೆ ಪಮೆಂಟ್ ಇದೊಳಗೆ
ಹ್ಮ -ಹ್ಮ್
ಹ್ಮ್
ಮನಲ್ಲ
ಈ- ತಿಂಗ ಮಾಡಲ್ಲತ್ತ ಹೇಳ
ಹ್ಮ್
ಮಾಡಲಿ ತಿಂಳಗ ಕೀ
ಹ್ಮ್ -ಅ್ರ- ಕಂಡದಿಲ್ಲ- ನಾ -ಬಂದಾಗ ಅದಕ್ಕ
ಕಿ ಅದು ಅವ ಎಡ್ಡಕ್ಕ ಕಾವ್ಯಾಗ ಈಕೀಗ- ಪ್ರ- ಈಕಿವ ಇನ್ನ ಬಕ್ ಹೆಸ್ರ ಅಂತದ ಅದು.
ಹೆ- ಕತ
ಹ್ಮ -ಪವಿತ್ರ
ಹ್ಮ್
ಜಜ್ಕೊತಾಳ ಪಾಠ ಹೇಳಕ್.
ಆಯ್ ಒಂದು ಮಕ್ಳಗ್ರ ಟ್ಯೂಷನ್ ಹೇಳಿದರು
ಅವ್ರಿಗೆ ಟೀಚರ್ಗಳು ಹೇಳಿ ಟೀಚರ್ ಹೇಳಿದ್ ಹೋಗಲತ್ತ ಅಲ್ಲ ಕಾಲೇಜ್ನಾಗ.
ಹ್ಮ್ -ಹ್ಮ್ -ಎ್ರ- ಪೀಸ್ ಹಾಗ್ತಿವತವು
ಮ್ಯಾಥಸ್ ಒಂದೇ ಮತ್ತ ಬೇರೆ ಸಬ್ಜೆಕ್ಟ್ ಕೇಳಲ್ಲ ಅಕ್ಕಿ ಒಂದ ಕೇಳದವ್ ಅವ್ರ ಟೀಚರ್ ದೊ ಹೋಗಲ್ಲ ತೆಲಿ ಒಳಗ ಸರ್ ಹೇಳಿದ ಹೋಗ್ತದತ್ ಹಂಗೆ ಹೆಂಗಗೆ ಹೇಳ್ತಾಳಕ್ಕೆ ಫ್ರೆಂಡ್ ಸರ್ಕಲ್ ಹೇಳ್ ಕೊಡ್ತಳ ಅವ್ರಗಿ ಗೆ ಮ್ಯಾತ್ಸ ಇಬ್ರಿಗೆ ಮ್ಯಾತ್ಸ ಫುಲ್ ಪರ್ಫೆಕ್ಟ್ ಆಳಕಿ ಔಟ್ ಆಫ್ ಔಟ್ ಮ್ಯಾಥಸ್ಕ ನೀ ಯಾವಾಗ್ ಬಿ
ಹ್ಮ ಮ್ಯಾತ್ಸ ನಂಬಲ್ ಬಾ ಅಂತ ನಾನು ಹೇಳ್ಕೊಡ್ತೀನ
ಹ್ಮ್ ಮ್ಯಾತ್ಸ ಅಂದ್ರೆ ಇಷ್ಟ ಆಕೆಗೆ ಅವೆರಡು ಮ್ಯಾತ್ಸ ಡಲ್ವಾ ಮ್ಯಾತ್ಸ ಹೊತ್ತಂದ್ರೆ ಈ ಈಕಗ ರಾತ್ರಿ ಬೆಳಗನ ಮಕ್ಕೋಳಕೆ ಬಿಡಲ್ಲ ಪೋರಿಗಿ ವಟ್ಟ ಆಕ್ಕಿ ಆಗದು ಈಕೀ ಹಚ್ಚತಾಳಫೋನ ಈಕಿ ಆಗ ಆಕ್ಕಿ ಹಚ್ಚತಾಳ ಫೋನ್
ಸೈಲೆಂಟ್ ಮಾಡಿ ಇಟ್ಬಿಡ್ಬೇಕು
ಸೈಲೆಂಟ್ ಮಾಡಿ ಹೆಂಗ ಇಬಲ್ಲಾಕತ ಎಕ್ಸಾಮ ಟೈಮ ಅದ
ಹ್ಮ್ ಮತ್ತ ಅಕ್ಕಿ ಓದಕೋದ ಬೇಡ ಏನ್
ಅಕಿ ಮ್ಯಾತ್ಸ ಇದಾಗ ತಲೆ ಕೆಡ್ಸ ಹೋಗಲ್ಲಕ ಮ್ಯಾತ್ಸ್ ಒಟ್ಟ ತಲೆ ಕೆಡಕೊಡಲ್ಲ ಮ್ಯಾತ್ಸ ಇತ್ತಂದ್ರ ಓದಕೊಳಕ ಹೋಗಲ್ಲ ಅವ ಎರಡ ಕೆ ಹಳ್ತಾ
ಹ್ಮ್ ಅವರಿಗೆ ಇದಾಗಲ್ಲೇ ಬೈಯಪಾಟ್ಟೆ ಆಗಿರ್ತದ ಹ್ಮ
ಅಕಿ ಪವಿತ್ರ ಚೆಂದ ಮಾತಾಡಿದಾ ಕಾವ್ಯಾಕಿನ ಪವಿತ್ರ ಅಂದ್ರೆ ಇಷ್ಟ ಆಕಿ ಅಕಿಗನ ಪವಿತ್ರ ಅಂದ್ರೆ ಇಷ್ಟ ಈಕ್ಕಿಗೂ ಆಕೆ ಅಂದ್ರೆ ಇಷ್ಟಾ.
ಎಕ
ಅದು ಕಾವ್ಯ ಹೆಂಗ ಅಂದ್ರ ತನ್ ಕೆಲ್ಸ ಇದ್ದಾಗ ಅಷ್ಟ ಫೋನ್ ಹಚ್ಚು ದತ್ತ ಅದು ಇಷ್ಟಾ ಆಗಲ್ ಸಹನ್ನಾಗ ಹಂಗ ಮಾಡ್ರ ಆಕಿ ಇಷ್ಟಾ ಇದ್ದಾಗ ಫೋನ್ ಮಾಡೋದು ಅಂದ್ರ ಕೆಲ್ಸ ಬೇಕಂದಾಗ ಮಾತಾಡೋ ಕೆಲ್ಸ ಬೇಡ ಅಂದಂಗ ಮಾತಾಲಿಲ್ಲ ಅಂದ್ರ ಈಗ ಹಂಗ ಇಷ್ಟ ಇಷ್ಟ ಆಗಲ್ ಸಹನಾಗಎಲ್ಲ ಟೈಮ್ ನಾಗು ಒಂದೇ ತರ ಇರ್ಬೇಕ ಅಂತಾಳಕಿ ಕೆಲ್ಸಾ ಇದ್ರೂ ಒಂದ ತರಬೇಕು ಕೆಲಸ ಇಲ್ ಅಂದ್ರೂ ಒಂದೇ ತರಾ ಇರಬೇಕು ಕೆಲಸ ಇದ್ದಾಗ ಮಾಡಸ ಕಕೊಂಡು ಆಮೇಲೆ ದೂರ್ ಸರ್ದ್ರ ಅಂದ್ರ ಸೀಟ್ ಬರ್ತದ ಆಕಿಗಿ
ಹ್ಮ್ ಅದು ನಿಮ್ಮ ನೀಮ್ಮ ಬರತ್ತರ ಯಾವ್ದ
ನಮ್ಮ್ ಮನಗೆ ಬರಪೋರಿ ಅದು ಇದು ಅದ್ರ ಹೆಸರು ಅಂತದ ಪವಿತ್ರಾ
ಹ್ಮ್ ಹ್ಮ್
ಹ್ಮ್ ಆಕೆ ಹಂಗ ಮಾಡಲ್ಲ ಅಕ್ಕಿ ಇಕ್ಕಿ ಒಂದೇ ಇರ್ತಾರ
ಹ್ಮ್ ಇಲ್ಲ
ಕಾವ್ಯ ನ್ ಜೊತಿ ಜಾಸ್ತಿ ಮಾತಾಡಲಕ್ಕಿ ಪವಿತ್ರನ ಜೊತೆ ಜಾಸ್ತಿ ಮಾತಾಡ್ತಳ ಏನು ಅದ ಇಂಥವೆಲ್ಲ ಮಾಡಲ್ಲತ್ತದ ಪವಿತ್ರನೇ ಈಕಿ ಹೇಳ್ಕೊಟ್ಟಾಳ ಕಾವ್ಯ ಮಾಡಲ್ಲ ಪವಿತ್ರ ಮಾಡ್ತಾಳ
ಇ ಅಕಕ್ಕದ ಯಾವ್ದ ಪೋರಿ ಅಂದ್ರಲ್ಲ ಎವ್ವ ಕಾವ್ಯಾ
ಕಾವೇ ಮಾಡಲ್ಲ ಎಂತವೆಲ್ಲಾ ಮಾಡಕ್ ಹೋಗಲ್ಲತಕೀ ಪವಿತ್ರ ಮಾಡ್ತದ
ಇನ್ನೊಂದ ಎರಡ್ ನೋಡ್ತ್ ಇತ್ತಾವೆ
ಆ
ಇನ್ನೊಂದ ಎಡ್ ಇದೂ ಅಂದ್ರೆ ಹೇಳತ್ತ ಹೇಳಂತೀನಿ ಇರು ಇದೇ ಒಂದಕ್ಕೆ ಒಂದು ತಿಂಗಳು ತಗೊಂಡವಿ
ಹ್ಮ್
ನೀವೇನುಓತಾನ್ ಕರ್ಣ
ಆ ಮೊಗಲ್ ಕೊಡ್ಕಿರ ಕೂತ ನೋಡಲ್
ಹ್ಮ್ ಹೂ
ಅಕಿಗ ಸಾಲಾ ಕೊಡ್ತಾನ ಇಲ್ಲ ನನ ಕೊಡ್ತಾನ ಅಂತ ಮಾತಾಡಲ್ಲ
ಹ್ಮ
ಕೊಡ್ತಾನೆ ಇಲ್ಲರಾ ಅಕ್ಕಿಗ ವೈದು ಕೂಡ್ತಾನ
ನನ್ ಕೈಯ್ಯಾಗ ಆಗಾದಿತ್ತು ಅಲ್ಲೇ ಕುಂದ್ರಸ್ತಿದ್ದಾನಗ ಅಳ್ಕೊತ ನಿಂದದ ನೀ ಮಾತಾಡತಿದ್ದೇನ
ಅದಕ ಯಾರ ಫ್ರೆಂಡ್ಸ್ ಇಲ್ಲ ಯಾರ ಜೊತೆ ಮಾತಾಡಬೇಕು ಪಾಪ ಅದು ಅ ಯಾರನ್ನೂ ಜಾಸ್ತಿ ಅಷ್ಟ ಇದು ಮಾಡಲ್ಲ ಅವ್ವ
ಹ್ಮ ಅವ್ನಿ ಬಿಟ್ಟಿದ್ದದು ಅವ ಮಾಡ್ಕೋಬೇಕು
ಆಯ್ತ ಜಾಸ್ತಿ ಮಾತಾಡಲ್ಲ ಸ ನನ್ಗ
ಯಾರ್ ಅವ ಮಾತಾಡಲ್ಲ ಶವಂತ
ಮಾತಾಡ್ತಾನ ಹಿಂಗ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆದೆಲ್ಲ ಜಾಸ್ತಿ ಮಾತ ಆಡಲ್ಲ ನಮ್ಮ ಜೊತೆ ಅಷ್ಟ ಅದು
ಮನಾರ್ ಕುಯತಾನ
ಎಲ್ಲಿ ಕುಯ್ತಾನೆ
ಇಲ್ಲ ನನ್ ಕೂಡ ಕುೂಂತ ನೋಡ ಅಂತ ಹೇಳು
ಹ್ಮ್ ಅವ ಬೆಂಗ್ಳೂರ್ ಫ್ರೆಂಡ್ಸ್ ಹಚ್ತಿರ್ತಾವ್ ಅವನಿಗೆ
ಹ್ಮ್
ಅಲ್ಲಿ ವೆ ಅವ್ನಿಗ ಫೋನ್ ಹಚ್ಚೋದು ಇಲ್ಲಿ ಯಾರೋ ಫ್ರೆಂಡ್ಸ್ ಇಲ್ಲದ ಜಾಸ್ತಿ ಅಲ್ಲಿವ ಹಚ್ತವ್ ದಿನಕ್ಕ ಒಂದ್ಸಲರ ಎರಡ್ ಸಲರ ಸರಿ ರೂಪಾ ಇಡ್ತಿನ್ ನೋಡ್ನಾ
ಆ
ಹ್ಮ್ ಸರಿ ನಾನು ರೊಟ್ಟಿ ಮಾಡ್ತೀನಿ
ಟ್ಟಿ ಪಟ್ಟತ್ತ ನಮಗೂ ಹೊಸ ಆಗ್ಯದ
ಬೈತಾರ ಹ್ಮ